ಹಲೋ ಬ್ರೋ ಹಾ ಹೇಳಿಬರು
ಯಾವ ಮಾಡ್ತಿದಬ್ರು
ಏನಿಲ್ಲಬ್ರಾ ಆ ನಿತಿನ್ ಕಾಯಕ್ ಕೊಡಿಬ್ರ.
ಆಯ್ತಬ್ರು.
ಅಲೋಗ ರಸ್ಕ ಹಾ ಬೈ.
ಹಾ ಹೇಳೇಳ್ಬೇಕ
ಇ ಶಾಪುರ್ಕ್ಕ ಮತ್ತ ಅಲ್ವಾ
ಹಾ ಹಲೋ
ಈ ಇದು ಪ ಪಸ್ ಪೀಲ್ಸಿಗೆ ಶಾಪರ್ ಕತಿಲ್ಲ
ಹಾ
ಇದು ಕಂಪ್ಯೂಟರಿ.
ಹ್ಮ್
ಮನ್ನ ಕಂಟಿನ್ಯೂ ಅದ ಮಾಡಿ ಹಂಗಡಲ್ಲ
ಶಾಲೆಗೆ ಕಾಲ. ಕೊ ಒಂದು ಗಂಟೆ ಕಾಲೇಜ್ಗೆ ಹೋಗಿ ಒಂದ್ ಗಂಟೆಗೆ ಬಂದ.
ಹಾ.
ಹ ಕಂಪ್ಯೂಟರ್ ಹೋಗ್ಬೇಕಕ್ ಒಂತ ಆಸ ಎರಡು ಗಂಟಕ್ ಬಿಡ್ತಾರ ಎರಡು ಎರಡುುವರೆ ಬಿಟ್ರು ಬಿಟ್ರು ಅರ್ಧ ತಾಸನಯಾಗ ಮತ್ತ ಇಲ್ಲಿ ಹಾ ಬಸ್ ಸ್ಟಂಡ್ ಬಸ್ ಸ್ಟ್ಯಾಂಡ್ ಬರ್ಬೇಕ ಬಸ್ ಸ್ಟ್ಯಾಂಡ್ ಒಂದ್ ಬಸ್ ಬಸ್ ಪರ್ತೆ ಬರ್ಬೇಕ
ಕರ ಎಂಟು ಬುಡೋ
ಹ್ಮ್
ನೀ ಪಾಸ್ ಪಷ ಈಗ ನ ಕಂಪ್ಯೂಟರ್ ಕ ಕೂವತಾನ.
ಹ್ಮ್
ಇದು ಪಫಸ್ಟ್ ಪಿ ಸಿ ಎಕ್ಸಾಮ್ ಪಾಸ್ ಐದ್ಯಪ್ಪ ಅಂದ್ರ
ಆ ಸಂಬಂಧ ಇರಲ್ಲ ಅದ.
ಒಟ್ಟ ಓದತಾನ ಪಸ್ಟ್ ಪಿ ಯು ಸಿ ಹನ್ನಡೆ ಎಲ್ಲಷ್ಟ ತಂದ ನಿಂದು ಲ್ಲ ಹ ಕಂಪ್ಯೂಟರ್ ಕಾಗ ಮಸ್ತಲ್ಲ
ಹ್ಮ್
ಬರ್ತಿಲ ಚೆಂದಕ್ಕೆ
ಹೇಳಿ
ಇದು ಆಲದ ಗುಡಿ ಬಲ್ಲಿ
ಏನದ ಅಲ್ಲಿ.
ಅಲ್ಲ ಎಡಕ್ ಮತ್ತೆ ಅದಕ್. ಹೋ ಏನನ್ ಮಕ್ ಬ್ರೋ
ಏನಲ್ಲ.
ಒ್ದಾವದು ಪನ್ನಿಂದ
ಯಲಾಗರಾ ಯಬಟ್ಟ ಟ್ವಿದು
ಮತ್ತ ನಾನು ಒಂಬತ್ತ ಕಿರ್ತತಿದಲ ಕನ್ನಯ ಸರಿ
ಹಾ ಅಚ್ಚ
ಚಲೋದ ತನ್ನಯ
ಹ್ಮ ಚಲದೆ.
ಕರಕರಾಳ
ಚಲ ಅಡ್ಲೆ
ಮತ್ತ ನೀ ಯ ಕತ್ ಇಲ್ಲ
ನಮ್ಮ ಅಪ್ಪ ಇಲ್ಲಾಸನಂತಲ್ಲಿಯಾಚನ
ಓದ ಪಾ ಪ ಪಸತಾರ ಆರಾಮ ಕಂಪ್ಯೂಟರ್ಯ್ಬಿಡ್ತನ
ಹ್ಮ್
ಎಲ್ಲ ಆರಾಮ ಅಲ್ಲ
ಹ್ಮ್ ಆರಾಮೇ
ಏನ ಇದು ಲಡ್ಡನ್ ನೋಡಿದನ್ಬರು.
ಹ ಅಲ್ಲ ಎಲ್ಲ ಕುಂತೂ ನ ಬರ ಗದ್ಯ ಕುಂತಿದ್ ನಾವ
ಹ ಮಾಪ ಅನ ನೋಡಿದ ಅನ್ರು ಮೌಲ್ಯ ಮಾಪನಲ್
ಮೌಲ್ಯ ಮಾಪನ
ಕರಣ ಮೌಲ ಮಾಪನ ಬಟ್ಟೆ ಬಟ್ಟೆ ಅಂಗಡ ಕೊಡ್ತ ಎಲ್ಲ ಬ್ರನು
ಹ ಎಲ್ಲೇ ಈ ಕುಂತಿದ್ದ ನಾವು ಗದ್ಯಾಗ ಹ್ಮ
ಮರಾಕುತನ್ ಬ್ರೋ
ಹ್ಮ್ ಹ್ಞೂ ಯಾರಲ್ಲ ಮಾತಾಡುವ ಹ ಅಲ ಶಂತ ಹ್ಮ್ ಯ ಬಾರ
ಹೇಳಿ ಬ್ರೋ ಹ ಸರ್ ಅಲ ಬ್ರೋ
ಯಾರಳ
ಯಾರ ಬ್ರೋ ಅವರು
ಹ ಹಂಗೆ ಹಂಗಗೆ ನ ಬಲಗ ಹುಚ್ಚಪರ ನನಗ ಉಸ ಬರಂತ ಅಲ್ಲ ನೀನ್ ನಾ ಚುದ ಹಗಾಯ್ತು ಯಾರ ಮೆ ಮೆ ಹಾ
ಮಾಲೆ ಮಾಪನ ಹ ಮಾಲೆ ಮಾಪನ ಚಪ್ಪಲಿ ತಮ್ಮಬ್ರು
ನಾಳೆ ಸಾಲಿಗೆ ಹ ತಲ.
ಹೆ ಹೋಗ್ಬೇಕಲೇ
ಹ ಪಡ್ಸ ಆಡ್ಸಕೊಂತಾರ ಸರ್
ಇಲ್ಲಲ್ಲಾ ಯಾಪ್ಪಡ್ ಸಾರ
ಟೀಮ್ ಸೆಲೆಕ್ಟ್. ಆಗಲ್ಲ ಟಿಮಿಗೆ
ಏ ಇಲ್ಲ ಸಲ್ೂಟ್ ಮಾಡ್ತಾರ ನಾ ಏನ್ ಮಾಡ್ದ
ಇನ್ನ ಎಲ್ಲ
ಇನ ಆಗಿಲ್ಲ ಮಚೆ.
ತುಂಬಾ ಆಡ್ಸಕೊಂತಾರಲ್ಲ
ಹ್ಮ್
ಎಷ್ಟು ಗಂಟೆಗೆ ಕಡ್ತಾರೆ
ಆ ಹ ಆಡ್ಸಲ ನಾವೆ ಆಡ್ತೇ
ದಸಾಲ.
ಅ ಶಂತ ಆಗ ಮನ ಆಗ ತ ಸೈಡ್ ಮಾಡ ನಾವ್ ಆಡ್ತೀವಿ
ನಿನ್ನೇ ಆಗ್ಬಿಟ್ಟೀ. ಹಾ ಸರಿ ಆ
ಹ ಯಾವ ವಿನ್ನಾವ. ಕ ಮಾಡ ಬ ಹೊಡಿ ಬ್ರೊ
ಏನ್ ಕೇಳ ಆರ್ ಚಕತ್ತಾರಲ್ಲ.
ಇದ ಇ ಪೇಸ್ಬಕ್ ಮಾಡ್ತಾರ
ಹಾ ಹಂಗೆ ಬರ್ತಾನೆ ನನಾಗೆಲ್ಲ ಹೇಳ. ಇಬ್ ನೀವು
ಇದ ಅವನಿ ಕೇವ ಮಾಡ್ರಿ ಇಬ್ರ
ಕಡಿ ರಕ
ಆ ಕಿ ಹೊಡಿ ಬ್ರೋ ನಾ ಹೇಳುತ್ತೇನೆ
ಇರ್ಲಿ ಬ್ರಾ ನಮ್ ದೋಸ್ತಾನ
ನಾ ಇಲ್ ನರಕತ ಬುರ ನೀ ಒಡಿ ಹೇಳ್ತೀನಿ
ಹ ಬೇಡ ಬ್ರೊ.
ಸುಂದರ್ ವಕ್.
ಯಾರಲ್ಲ ಮಾಡ
ಹಾ ಹೇಳಬ್ರ ಆರಾಮ್ರ. ಆರಾಮ ರ
ಹಾ ಆರಾಮ ಎಕಾಡೆ ಎಲ್ಲ ಬರ
ಅಲ್ಯಕೋಗಿರ್ಬ್ರು.
ಸುಮ್ ತಿರ್ಗಿ ಆಡಕಂತೀವಿ
ಹೌದ ಬ್ರ.
ಹ್ಮ್
ಕಲ್ಲ ಒಜಜತ್ ಬುರೋ.
ಏನ್ ಹ್ದಿಲ್ಲ
ಹಜ್ಜತ್ ಬ್ರೋ
ಹ
ಯಾರ್ ಬ್ರೋನು ಗಾಡಿ ಅಷ್ಟು ಕೂತಿದ್ದಾನೆ
ರಬಡ ರಬಡಾ
ಹ ರಬಿ
ಹ್ಮ್ ಹ್ಮ.
ಹೌದ್ ಬ್ರೋ ಏನ್ ಆರಾಮಲ್ಲ ಅಲ್ಲ ಬ್ರ.
ಹ್ಮ್ ಆರಾಮ.
ನಮ್ಮ್ ಮಲೆ ಮಾಕ್ಕನ ನೋಡಿದ ಎುರ
ಹಾ ಅಲ್ಲೇ ಆದ್ನ ನೋಡುವ ಗ ಇದ್ದ್ಯಾಗ
ಗಾದ್ದೆಗ ಮಕಂಡ ಗಟ ಬುರ ಸುಂದ
ಹುಸ್ ಗಿಸ್ ಸ್ಕೋಡ್ತಾನೆ ಅವ
ಆಬ್ರ.
ನಾಗೆ ಎಲ್ಯ ನಾಗೆ
ನಾಯ ಸತ್ಲಲ
ಮಣ್ಣು ಮಾಡಿದ್ರೆ.
ಆ ಬ್ರೋ
ಮಣ ಮಾಡ್ರ.
ಬೀರ ಬೀರ.
ಮಣ ಮಾಡ್ರ
ಹಲೋ ಬ್ರೋ ಹೇಳಿ ಬ್ರೋ
ಮನ್ ಮಾಡ್ರ.
ಹ ಮಾಡ ಬ್ರ.
ಯಾವಾಗ.
ಅಗ ಎಬ್ರೋ.
ಹ್ಮ್ ಹ್ಮ್ ಅಲ್ಲದಾರ ಆರು ನಿಮಿ್ಷ ಬರಕ್ ಹೋಗ್ಯವ ಏನಿಲ್ಲ ಅಲ್ಲದಾರ ಆ. ಎಲ್ಲ ಇವತ್ತು ಹೋಗ್ಯವ ಅಂತ.
ಬರ್ತಾರ ನಾವತಾರ ಬ್ರೋ ನಿತ್ತೆ. ಆನಂದಣ ನಿಮ್ದೆಳ ಕೇಳಣ ನಿಮ್ ನಳ ಇತ್ ನಿಂಬ್ದ ಅದ ಬ್ರೋ
ಆ
ಏಳು. ಬ್ರೋ
ಹ ಈ ಕಡೆ ನಾಳೆ ಶಾಲೆಗೆ ಹೋ. ಇಲ್ಲ
ನಾಳೆ ಹೋಗ್ಬೇಕು ಬ್ರೊ.
ಹೋಗಿ ಏನ್ ಮಾಡ್ತರಿ ಚಾಲೆ.
ಏನ್ ಮಾಡಮ್ ಬ್ರೋ ಹಲೋ ಬ್ರೋ.
ಹಾ.
ಹಲೋ ಹಾ ಹೇಳಿ ಬ್ರೋ
ನಾ ಶಾಲಿಗ ಹೋಗಿ ಏನ್ ಮಾಡ್ತಿರ ಬ್ರೋ ಅಲ್ಲಿ.
ಇ ಈನ್ ಕೈಲಿ ಆಡ್ತಿ ಬ್ರೋ ವಾಲಿ ಬ್ರೋ.
ವಾಲಿಬಾಲ್ ಕೈಲಕ ಆಡ್ತಿ ಕಾಯಿ ಆಡಬೇಕ ಇಲ್ಲ.
ಎದುರ್ದ ಆರಾಮ ಬೋ.
ಕಾಲಲ್ಲಿ
ಹ ಕಾಲಲೆಲ್ಲಿ ಆಡಕ್ ಬರಲ್ಲ ಬ್ರೋ
ತೆಲ್ಲಿಲ್ಲ ಅಡ ಬುಕ್ಕೆ.
ಚಲಲ ಪುಟ್ಬಾಲ್ ಆಡ್ತಾರಬರು.
ಕಾಲಲ್ಲ ಪಡು ಬೋಲ ಆಡ್ತ ಬ್ರೋ
ಹಾ ಆಡ್ತ ಒಬ್ರು
ನೀನ್ ಆಡ್ಬೇಕ.
ನಾನ್ ಆಡ್ತ ಬಿ್ರ. ಹ.
ನಕ್ು.
ತ ಮಾತಾಡ ತಿಂಡಿ ಆ್ ಬುಡ ಬ್ಯಾಡಂದು ತ ನಿನ್ನಸತೆ ಮಾತಾಡಕ್ತಿದ ಆಯ್ತವಾ ಮಾತಾಡಕ್ ಪಳ. ಹಲೋ ಬ್ರೋ ಹ ಹೇಳು ಬ್ರೋ
ಹ ಯ ಕಡುವ ಬಗ್್ಯವತ ಕೆಲ್ಸ.
ಹಾ ಹೇಳು ಬ್ರೋ
ಕೆಲ್ಸ ಕ. ಯಡೆ ಹೋಗಿದ್ರ ಪುರ ಆತ ಕೆಲ್ಸಕ್ಕೆ ಯಾಕಡೆ ಹೋಗಿದ್ರಿ ಆತ ಕೆಲ್ಸಕ್ಕೆ ಯಾಕಡೆ ಹೋಗಿದ್ದೆ ಆ.
ಇ ಕಡ. ಕಾಡಿನಿಂಗೇರಿ ಹಲಬ್ರಾ. ಅ್ಣನ್ ಆಯ್ತಪ್ಪ ಕಟ್ ಮಾಡಿಬ್ರ.
ಹಾ.
ಮತ್ತ ಹತ್ತು ಬೇಳಿ. ಬ್ರೋ.
ಹಾ ಆಯ್ತುಬ್್ರ.
ಎಲ್ಲಿದ್ರಬ್ಬರು.
ಇಲ್ಲ ಗದ್ದೆ ಆಾಗಿದ್ವಿ.
ದಾ ದಣಾನ ದಾ ದಣ ಹೊಡ್ತಾನ. ಹಲಬ್ರಾ.
ಹಲ ಬ್ರೋ ಏನ.
ಹ ಏನ್ ನಾಡ ಬ್ರ.
ಏನಲ್ಲ ಬ್ರೋ ಏನಲಬ್ರ. ಹ್ಮ. ನ.
ಚಾರ ಬ್ರೋ.
ಸಮಾಚಾರ ನಾಳೆ ಸಮಾಚಾರ. ನಾಳೆ. ಸಸ್ಕಲ್ ಹೋಗ ಸಂಸಾರ ನಮ.
ಹೌದ ಬ್ರೋ.
ಹ್ಮ್.
ಹ್ಮ. ಹೌದಾ ಬ್ರೋ ಆ ಬೀಸಿ ಮಗ ಪ್ರೀತಿ ಯ ಹೇಳಿ ಬ್ರೋ. ಹ ಬ್ರ ಹೇಳಿ ಬ್ರ.
ವ್ಯಾಸಾಯಿಲಿಗ ಹೋಗ್ಬಕ್ ನಾಳಗ ನೀವು
ಈ ಸರ್ಗಾದ ಸಾಲಿಬ್ರು
ಹ್ಮ್ ಹ್ಮ್. ನಿಮ್ಗೆಯಾಂಗ ಅದಾ ಗ್ಯಾಂಗ್
ಇಲ್ಲೊಬ್ರು ಆದ ಬ್ರೋ.
ಹ. ಯಾರ್ರೀರಿ ಗಂಗ್ ಗಂಗ್ನಾಗ್ ಯಾರ್ರೀ
ಬಿಜಾಪುರದಬರು ಬ್ರೋ.
ಯಾರ ಯಾರು.
ಎತ್ತ ಹೆಂಗಿತ್ತಪ್ಪ ಹೇಳಿ ಬ್ರೋ.
ನಿನಗೆ ಎತ್ತ ಬೇಕಂತ ಲೆಕ್ಕ ಹಾಕಿದೆ ಅದಕ್ಕೆಗೆ ನಿನಗೆ ಹತ್ತ ಬೇಕಂತ ಲೆಕ್ಕ ಹಾಕಿದು ಅದಕ್ಕೆ ಗ್ಯಾಂಗ್ ಹ ನಿನಗೆ ಹತ್ತ ಬ ಕಂದಿದ್ದ. ನೀನ ಬ್ರೋ.
ಯ ಯಾರ್ ಹೇಳಬ್ರ ಈ ಸದ್ಯ ಎತ್ತಸತನ್ನ
ನೀನೆ ನೀನೆ ಸಾಹೇಬ ಬ್ರೋ ಅದಕ್ಕೆ ಗ್ಯಾಂಗ್ ಕೇಳ್ದೇನೆ ನಿಂಬೆ ಆರಾಧನ
ಹ ಹೆಂಗೆ ಬರ್ತೇ ಬ್ರೋ ಹೇಳಿವ.
ಹೌದ ಬ್ರೋ.
ಗ್ಯಾಂಗ್ ಆದ ಅಲ್ಲ ಬ್ರೋ ನಿಂಬಲ್ಲಿ
ಅತ್ ಬ್ರೋ ಎತ್ತಿ ಬಿಡು ಬ್ರೋ.
ಹ ಆಯ್ತು ಬ್ರೋ ನೀವ ಈ ಕಡೆ ಬನ್ನಿ ಸಾಯಂಕಾಲ ನಿಮ್ಗೆ ಹೆಂಗ್ ಕರ್ಕಂದ
ಎಷ್ಟಕ್ ಬರ್ಬೇಕ ಬ್ರೋ.
ನೀ ಯಶಗಣ ಬಾ ಬ್ರೋ ನೀನ ಸಾಯ್ಬೇಕಲ್ಲ ಒಟ್ಟ
ಯಬಬ್ರಾ
ಹ ನಾಕ್ ಗಂಟೆ ಐದುವರೆಗ ಬಾ
ನೀವ್ ಸ ನಿಮ್ ತಮಗೆ ಎತ್ತ ನೋಡ್ ಬ್ರ ಈಗ
ಹಾ ಆತ ಆತ
ಆಬ್ರ ನೀನ್ ಬರ್ತೇನ್ ಬ್ರೋ
ಹಾ ನೀನ್ ಸಾವಿಡಕ್ ಬರ್ಸ್ ಬ್ರೋ ಆಮೇಲೆ ಹ್ಮ್
ಎಲ್ಲಾ ಆರಾಮ ಅಲ್ ಬ್ರ
ಎಲ್ಲ ಕುಂಟೆ ಹಾವ ಹನ್ನೆಡ ಆಗ ಹೊತಡ ಬ್ರೋ
ಆ ಬ್ರೋ
ಹು ಹರ್ದ ಹನ್ನೆರ ಆಬಟ್ಟು ಟ್ಟಲ್ಲ ಬ್ರೋ ಯಲ್ಲ ಹಗೆ ಆ ಅದ ಬ್ರೋ
ನಾ ಹರ್ಶಿವಾಸತಿ ಗೆದಿಲ್ಲ ಮಚ
ಆ
ಈ ಎಷ್ಟ ಸತ್ಯ ಸೋತದ
ಏನ
ಆರ್ ಸಿ ಬಿ
ಯಾಕ
ಕೇಳಿದೆ
ಕಪ್ಪುಗೆದ್ದು ತಿರಿಗಿ
ಅದಗೆದ್ದ ಬಿಡುವ ಹ ಸ ಸಿದಾರ ಎಷ್ಟಸ್ ಕಪ್ಪ ಹೊಡದಾರ
ಐದ್ ಕಪ್ ಹೊಡದಾರ
ಹಾ ಮುಂಬೈ ಎವ ಇನ ಬೋಲ ಕಪ್ಪಲಾ ನಾವ
ಹ್ಮ್
ಹೊಡ್ತ ಯಾವ ಯಾಕ್ರಿ ಕೀ ಹಂಟಿವಿನ ಹೊಡದಂಗಾಕ್ ನೋಡ ಮೂರ್ ಕಪ್ ಹೊಡದ್ರೀ
ಹ್ಮ್
ಒಡ್ಡಿ ಬಾ
ರ ರೆಕ್ಕಾಡ ರೆ ಕಡಾಕ್ತ
ಹಾ ರಕಲ್ ಮುರ್ಸೋದ ಆಗಲ್ಲ
ಹ್ಮ್
ಹಲೋ ಬ್ರೋ ಸಿಯಸ್ಗನ ಕಂಟ ನೋಡದದ ಏನ್ ಬೋ
ಎಲ್ಲ
ಹ
ಹಡದಲ್ಲ ಹ್ಮ್
ಏನ್ಡದ್ ಬ್ರಾ
ಏನಲ್ಲಬ್ರಾ ಕ್ರಿಕೆಟ್ ಆಡಿಕ ಕ್ರಿಕೆಟ್ ಕ್ರಿಕೆಟ್ ಆಡ ನೋಡ್ಕ ಕೂತಿನಿ ಶಲುಗುಡಿ ಬಾ ತಾಲಿಗು ಡ್ ಹ ಆಮೇ ರಚಲ ಬ್ರ